ಹಲೋ.
ಎಲ್ಲಿ ಕಾಂಟೆ.
ಹ ಇಲ್ಲಿ ಶಾಪುರ್ ಹೋಗಬಕ್. ಹೋಬಕ ಶಾಪುರ್ಕ ನಮ್ ತಮ್ಮಂದ ಲೈಸೆನ್ಸ್ ಹಾಕದ.
ಲೈಸೆನ್ಸ್ ಹಾಕಿ
ಅದ ಫೋರ್ ವೀಲರ್ ಟೂ ವೀಲರ್ ಲೈಸೆನ್ಸ್ ಬ್ಯಾಡ ಅಂದ್ಯ.
ಇಲ್ಲ ಆ ಕಡೆ ಆ ಫೀಲ್ಡ್ ಹೋಗಕ್ಕಿತ್ತಂದ್ರ ಮಾಡ್ಸ್ ಸುಮನೆ ಯಾಕ ಮಾಡಿಸತಿ.
ಎ ಇರಬೇಕ ಆ ಫೀಲ್ಡ್ಗೆ ಹೋಗ್ಲಿಲ್ಲ ಅಂದ್ರ ಹೆಂಗ್ ಅವಾ ಅದಿಕ್ಕ ಹೋತನ ಅಂತಾನ ಅವ
ಹಾ ಹಾ ಏಕಡಿ ಬಾಡಿಗೇರಕ.
ಹ್ಮ್ ಬೆಂಗ್ಳೂರ್ ಬ ಬ್ಯಾಂಗ್ಳೂರ್ ಬೆಂಗ್ಳೂರ್.
ಹ್ಮ್ ಹ್ಮ್ ನಡೀತದ ಹಂಗಾದ್ರ.
ಇರ್ಲಿ ಬಿಡ್ಲಿ ನಾಳ ಸಡನ್ ಆಕ್ಸಿಡೆಂಟ್ ಐತಂದ್ರ ಮಾಲಿಶ್ ಮ್ಯಾನ್ ಕೊಡ್ತಿ ಏನ್ ರೋ
ಹೌದೌದ ಮಾಡ್ಸಬೇಕ್ ಬಿಡ.
ಅಟ್ಲೀಸ್ಟ ಟು ವೀಲರ್ ಆದರ್ ಇರಬೇಕಲ್ಲ ಫೋರ್ ವೀಲರ್ ಐತ್ ಹೋಗ್ಲಿ. ಅದೇನೋ ಅವ ಜಾಸ್ತಿ ಕೈಯಾಗಿರಲ್ಲ ಏನಿರಲ್ಲಾ.
ಹೌದೌದ.
ಹೆಂಗಿದ್ರ ಇನ್ಸೂರೆನ್ಸ್ ಇರ್ದ ಲೈಸೆನ್ಸ್ ಒಂದ್ ಇಟ್ಟ ಹಾಕ್ ಬಿಟ್ರ. ಮತ್ತ ನಾಳೆ ಇದು ಅದ ಇದ್ರನ ಇದ ವೇಸ್ಟ್ ಆತ್ತದ.
ಹಾ ಹಂಗೆ ಅದ ಮತ್ತ ಇನ್ಸೂರೆನ್ಸ್ ಇರ್ಲೇಬೇಕ.
ಇನ್ಶೂರೆನ್ಸ್ ಇದ್ರನ್ ಡ್ರೈವಿಂಗ್ ಲೈಸೆನ್ಸ್ ಇರ್ಲಿಕ್ ವೇಸ್ಟ್ ಆತದ ಅಂದೆ. ಬಾ ಬಾರ್ಲ ನಿನಗೆ ಗಾಡಿನೇ ಬರಲ್ಲ ನೀನ್ ಹೆಂಕ್. ಹೋಗಿ ಗೆಸಿಂದ ಆಕ್ಸಿಡೆಂಟ್ ಮಾಡಿದಪ್ಪ ಅಂತಾರ ಅವರು. ಹೋದ್ರ್ ಅವನ್ ಹೋಗ್ಬೇಕು.
ನಿನ್ ಅವನ್
ಹ್ಮ್ ಬಟ್ಟ ಮತ್
ಒಡೋಗಲ್ಲ
ಯಕಡ್ ಇಲ್ಲ ನೋಡ ನಾನ ಬೆಂಗ್ಳೂರಗ್ ಹೊಂಟಿದ್ದ್ಯಾ.
ಯಾಕ ಈಗ.
ಅದ ನಮ ರಿಲೇಷನ್ದಾಗ ಮ್ಯಾರೇಜ್ ಆಗ್ಯಾವ ನಾಳಿ.
ಇಲಿ ಎಲ್ಲ್ಯಾ.
ಹ್ಮ್ ತುಮಕೂರ್ ಸೈಡ್.
ತುಮಕೂರ್ದಾಗ ಏನ್ ಅಲ್ಲಿ ನಿಯರ್ ಬೈ ತುಮಕೂರದಾಗ ಶೀರಾ.
ಎಲ್ಲ ತುಮಕೂರೆ ಪ್ರೆಸೆಂಟ್ ಹಾ.
ಯಾವ್ಗ ಬರದ.
ಏನ ಹೋ ಇ ಸಂಡೇಲ್ಲ ಮಂಡೇ ಬರ ಓಕೆ.
ಇದ್ದ ಬಾ ಅಲ ಹೆಂಗಿದ್ದರು ಒಂದ್ ನಾಲ್ಕೈ ದಿನ ಏನತ್ತದ ಇಲ್ಲೇನ್ ಏನ್ ಕೆಲ್ಸ ಇಗೇನ್.
ಅಲ್ಲಿ ಬೀ ಬೀಗ್ರ ಇಲ್ಲೋ ಎಲ್ಲಿ ಇರ್ತಿ.
ಬೀಗ್ರ ಅಲ್ಲ ಮತ್ತ ಆರಲ್ಲ ನಿಮ್ ಸನ್ಣ ಅವ್ರ್.
ಏ ನಮ ಸಣವ್ರು ಅಲ್ಲಿ ಗುಜರಾತ್ದ ಆರಾ.
ಹೌದಾ ಮತ್ತೆ ಇಲ್ಲಿ ಯಾರಲ್ಲೇ ಯಾರ್ ಒಮ್ಮಅವಾಗ ಅವ್ಗ ಹೋತ್ಯಲ್ಲ.
ಅಲ್ಲಿ ಮಂಡ್ಯದ ಮಂಡ್ಯದ ಬಲ್ಲಿ ಆರಾ.
ತುಮಕೂರಂದಿಲ್ಲ ಒಂದ್ಸಾರಿ ಯಾವಾಗ.
ಹ್ಮ್ ಅಲ್ಲೇ ನೀಯರ್ ಅಷ್ಟೇ.
ಮತ್ತ ಅ ಕಡೆ ಹೋಗಿ ಬಂದ್ಬಿಡದ.
ಹ್ಮ್ ಹ್ಮ್ ನಡಿ ಹೋಂ ಮತ್ತ ನಿಂದೆ ಖರ್ಚು ನೋಡ ಎಲ್ಲಟು.
ನಜೆಕ್ಕ ಹೋಗ ಹೋಗ ಬರದ ಖರ್ಚ್ ನಂದೆ.
ಮತ್ತ ಆಯ್ತ ಹೋಗ ಬರ್ದ್ ಖರ್ಚ್ ನಿಂದ ಮತ್ತೇನ್ ಖರ್ಚ ಆದಲ್ಲಿ.
ಊಟದ ಖರ್ಚ ನಿಂದೆ ನೋ ಇಲ್ಲೆ ಹೊರ್ಗ ಬರಗ ತಿನ್ನಗ ಇತ್ತ ಅಂದ್ರ.
ಆಯ್ತ ಊರು ಹೊರಗೆ ಎಲ್ಲಿ ತಿಂತಿ ಆಯ್ತ್ ಇಲ್ಲಿನ್. ಮದಿವಿ ಇರ್ತವ ಮದಿವಿಲ್ಲಿ ದೇವರು ದೇವ್ರ ಪ್ರಸಾದ ಗುಡಿ.
ಬುಡು ಅಲ್ಲಿನಾ ಹಂಗೇನಿಲ್ಲ ಸಣ್ಣ ಪುಟ್ಟ ಸಣ್ಣ ಟ ಮ ಕುಡಿಯೋದ ಕೂಲ್ ಡ್ರಿಂಕ್ಸ ಅವ್ ಎಲ್ಲ ನಿಂದೇ ನೋಡ್ ಖರ್ಚ್.
ಯಾಕ್ ನೀನೆ ಅದ ನೋಡ್ಕ್ಯ ನಾ ಇದಿನೇ ನೋಡ್ಕ್ಯತಿನಿ ಹೋಗದ ಬರೋದ. ಹೋಗದ ಬರದ ಹೋಗದ ಬರೋದೇನ್ ಬಾಳ್ ಹೊತ್ದ್ದೇನ್ ಟ್ರೈನಿಗಿ ಒಂದ್ ನೂರ ಐವತ್ತ ರೂಪಾಯಿ.
ಬಸ್ಸಿಗೊ ಬಸ್ ಮುಗ್ಶ್ಯರ.
ಅಂದ್ರ ಅದ್ರಗ್ ಕರ್ಕೊಂಡೋಗಿ ಉದ್ರಿ ಕರ್ಕೊಂಡೋಗಿ ನಮಗ್ ಹಾಕ್ಬೇಕಂತನೋ ನಿನ್ನೆ.
ಏ ಬರಮುತ್ಯ ಹೇಗಿದ್ರೂನು ಮತ್ ಖರ್ಚ ಕೊಡೇ ಕೊಡ್ತ್ನಲ್ಲ.
ಬರಮತಿ ಖರ್ಚ ಕೊಡ್ತಿ.
ಈಗ ಮ್ಯಾರೇಜ್ ನಾಳಿಗಿ ಆದ ನಾವನ್ ದಿನ ಇದೀವಿ ಅದ್ರ ಟ್ರೈನಿಂಗಿ ಹೋತಿವಲ್ಲ ಹೆಂಗಿದ್ರ.
ಟ್ರೈನಗೇನ್ ಬಾಳವ್ ನೂರ್ ಐವತ್ತ್ ರೂಪಾಯಿ ಟಿಕೇಟ್ ಆದ.
ಹ್ಮ ಮತ್ತೆ ನೂರೈವತ್ತು ಮತ್ತ ಅಲ್ಲಿ ಆಟೋ ಚಾರ್ಜ್ ಅದು ಇದು ಮತ್ತೆ.
ಹ್ಮ್.
ಅಕಡಿ ಇಕಡಿ ಪ್ರೇಸ್ ನೋಡಕ ಮಾಡಕ್ ಬೇಕತ್ತಲ್ಲ.
ಹ್ಮ. ಶಾಪುರ್ಗಿ ಯಾವಾಗ್ ಬರ್ತಿ ಊರಿಗಿ.
ಒಂದೆರಡಕ್ ಬರ್ತನ್ ಹೋಗಿ.
ಏನ್ ಏನ್ ಬೇಕ್ ಡಾಕ್ಯುಮೆಂಟ್ಸ.
ಅದ ಆಧಾರ್ ಕಾರ್ಡ್ ಆಟೆ.
ಮತ್ತ.
ಏ ಅದ್ ಬಿಟ್ರೆ ಮತ್ತೆ ಯಾವಬೇಕಿಲ್ಲ ವಿತೌಟ್ ಆಧಾರ್ ಆದ್ರ ಅಲ್ಲಿ ಆರ್ ಟಿ ಯೋ ಹೋಗಬೇಕ ಆತ್ದ.
ಹ ಹ.
ವಿತ್ ಆಧಾರ್ ಆದ್ರ ಇಲ್ಲಿ ಆನ್ಲೈನ್ದಗ ಆಗತ್ತ.
ಇಲ್ಲೇ ಕೊಡ್ತಾರಾ.
ಹ್ಮ್ ಇದೇನಿಲ್ಲ ಇದುಕು ಟೆಸ್ಟ್ ಮಾಡಕ ಅಲಿಗ್ ಹೋಬೇಕ ಆತ ತ್ತಿಲ್ಲಂದ್ರ ಡಾಕುಮೆಂಟ್ ವರಬುಶನ್ ಮಾಡ್ತಾರ ಮತ್ತ ಅಲ್ಲ ಹೊಗೆಸಿಂದ.
ಹೌದೌದು.
ಇತ್ತ ಆದ್ರ ಅದ್ರ ಬರೆ ಓಟಿಪಿ ಮುಖಾಂತರ ಆಗ್ಬಿಡ್ತ ಕೆಲ್ಸನ್ ನಾವ ಏನ ಆರ್ಟಿ ವಿಸಿಟ್ ಮಾಡದೆ ಇರಲ್ಲ ಯಾವಾಗಂದ್ರ ಡ್ರೈವಿಂಗ್ ಟೆಸ್ಟ್. ಕೊಡ್ತಿರ್ತಾರ ನೋಡ ಅವಾಗಷ್ಟೇ ವಿಸಿಟ್ ಮಾಡ್ಬೋದು.
ಈ ಅಡ್ ಟೆಸ್ಟಿಗ ಡ್ರೈವಿಂಗ ಟೆಸ್ಟಿಗ
ಹಾ ಡೈ ಡ್ರೈವಿಂಗ್ ಟೆಸ್ಟಿಗ ಹೋಲಿಲ್ಲ ಮತ್ ಅದಹ್ಯಾಂಗ ಕೊಡ್ತಾನ ಲೈಸನ್ಸ್ ಏನ್ ನೀನ್ ಏನ್ ಮಾತಾಡ್ತಿ.
ನಾಂಗ ಕಲಿಪಲ್ಲಾ ನಿಲ್ಲ ಅಂತ ಅದ್ರಸಲ್ಯಕ್ ಕೇಳಿದೆ.
ಇಲ್ಲ ಆತವಂತ ಅನ್ನೋದ ಕೇಳ್ಕೊಟ್ಟಿನಕ್ಕು ನಾನು ಅಷ್ಟೆ ಏ ನಾನ್ ಹಂಗಂದಿಲ್ಲೋ. ಇಲ್ಲನಕೇನ್ ಕದು ಎಲ್ಲಲ್ಲಾರಕಷ್ಟ ಹೇಳಿದ್ದ ನಾನು.
ಮತ್ತೆನ್ ನಡದ್ ಕೆಲ್ಸ.
ಆ
ಸಮೀರ ಫೋನ ಹಸ್ತನ್ ಎಲ್ಲಹನಂತ್ ಹಚ್ಚಿದೆನ್ ಫೋನ ಅವ್ನಿಗ್.
ಅಚ್ಚಿದ್ಯ.
ಹ್ಮ್
ಬಾ ಅಂತ ಹೆಚ್ಚಿದ್ದೆ ಮತ್ತೆ.
ಹ್ಮ್ಮ ಹ್ಮ ಯಾವಾಗಚ್ಚಿದೆ ಯಾವಾಗಚ್ಚಿದಿ.
ಊಟ ಮಾಡ್ಲ ತಿನಿ ಬಾ ಅಂತ ಊಟ ಮಾಡ್ಲತಿನಂದಪ್ಪಾ ನಾ ಹಚ್ಚಿದಾಗ.
ಹೌದಾ
ಹಾ ಮತ್ತೇನ ಅದಾನ ಈಗ ಏನ್ ಮಾಡತಾನೊ ನನ್ಗೆನ್ ಎಲ್ಲಿ ನೆಪ ಹೇಳ್ತನೋಡ ಏ ಆಕಡಿ ಕೆಲ್ಸದ ಈಕಡಿ ಕೆಲ್ಸತ್ತನ ಹೋಗ್ ಬರ್ಲಿಂತ. ತರುಣಂದ್ರ್ಯಾ. ಎಷ್ಟು ಬೇಗ ಹಚ್ಚ್ಯನನಂತಂದ್ರ ಅದನೆ ಇರ್ತ ಏನಾದ್ರು ಒಂದ ಕೆಲ್ಸ.
ಏ ಬರಮ್ ಊಟ ಆಗಿರ್ತತೋ ಜಲ್ದಿನೇ.
ಆಗಿರ್ತಂದ್ಯಾ.
ಹಾ
ಹೆಂಗೇನಾ ನಂಬಿಕೆ ನಂಬುವಂತ ಮನುಷ್ಯ ಅಲ್ಲದ ಬಾಳ ಹಡಿಬಿಟ್ಟೇನವ.
ಮೆಸಜ್ ಹಾಕಿನಿ ಬರ್ತಾನಂತ ಬಾ.
ಬರ್ತಾನಂತ ಹೌ. ಬಾ ಇಲ್ಲಿಲ್ಲಾ ಗಾಡಿ ಬ ಸೌಂಡ್ ಕೇಳ್ತಿಲ್ಲೆ ಬಂದ್ನ ಅನ್ಕೊಂಡೆ ಮತ್.
ಅಲ್ಲ ಅದು ಬ್ಯಾರೆದಾದ ಗಾಡಿ.
ಈಗೊಂದಾಲೆ ಲಚ್ಚಂದಾದದೂ. ಹೆಂಗ ಹೆಂಗ ಅದ್ ನೋಡು ಸೈಲೆನ್ಸರು
ಅದಕ್ಕೆ ನೋಡ ಯಾವತರ ಏ ಅದಿದ ಕೂಡ್ಸಿದಂಗಗ್ಯದ. ಹ್ಮ್ ಮನಗಂಡಂಗ ಬರ್ತ್ತ ಸೌಂಡ್.
ಹ್ಮ್ ತುತ್ ಅಡಲಾಗದ್ಯ ಕಡಿಮಿ ಖರ್ಚಿನಾಗ ಮನ್ಂಗಣಂಗ್ ಮಾಡ್ಬೀಟ್ಟಿರೆನ್.
ಅದೇ ಫ್ಯೂಲ್ ಕೊಟ್ಟಿತ್ತಂದ್ರ ಅವ್ನಿಗಿ.
ಯಾವದು.
ಎನ್ ಎಸ್ ಪಿ ಎಲ್.
ಆ ಮತ್ ಅದಕೆ ಮಾಡಸ್ಯನವ ಜುಗಾಡ್ ಸುಮ್ ಸುಮ್ಮನೆ ಮಾಡ್ಸಬೇಕಾತದೇನ ಜುಗಾಡ್ ಮಾಡಸ್ಬೇಕಾದ್ರ.
ಸೈಲೆನ್ಸರ್.
ಏ ಅದ ಮಾಡ್ಸಿಲ್ಲ ಅದ ಸಣ್ಣದದ ಅದ.
ಹ್ಮ್ ಅದೇ.
ಒಂದ ನಾಲ್ಕೈದು ನೂರ ಬೀಳುತ್ತದ ಅಟೆ
ಏಳ ಏಳ ಎಂಟನೂರ್ ಬೀಳತ್ದ ನಾಲ್ಕೈದುನೂರ ಎಲ್ಲಿ
ಆ ಸಣ್ಣದವ ಪುರಾ ಲೆಂತ್ ಇಲ್ಲಾ
ಮಂದ್ ನೀನ ಗಾಡಿಗಿ ಒಂದ್ ಹಾಕಬೇಕಿಲ್ಲ
ಈಗ ಮಾಡಮ್ ನು ಗಾಡಿಗಿ ಹಾಕಿ ಈಗ ಊರಿಗೆ ವಜ್ ಆಗಿವಿ ಮತ್ತ ಅದಷ್ಟಹಾಕಿದ್ರ ನಾ ಪೂರಾ ವಜ್ಜಾತಿವ
ಯಾಕೋಜ್ಂತ ಊರಿಗೆ
ಏ ನಿನ್ ಹಂಗೆ ಅದ ನೀನ್ ಇವರ ಏನ್ ಕೆಲ್ಸ ಇಲ್ಲ ಕಾರ್ಯ ಎಲ್ಲ ತಿರುಗಾಡದಂದ್ರೆ ಊರಿಗೆಗ್ ವಜ್ಜಿ ಅದ ಮತ್ತೇನ್ ಆಗತ್ತ
ಹಗೆಅದ ಬಿಡು
ಯಾಕಪ್ಪ ಕಿರಿ ಕಿರಿ ಹೇಳ ಸುಮ್ಮನ ನಮ್ ನಮ್ಮ್ ಹೊಲ ಎಟ್ಟು ಮನಿ ಎಟ್ಟು ನಮ್ ಐಸತ್ಟ್ ಅದ್ರ ತಕಂಗ್ ಹೋಗ್ಬೇಕು
ಹ್ಮ್ ಅಷ್ಟೇ ಬಿಡ ಯಾರದೇನ
ಹೆಚ್ಚಿಂದ ಏನ್ ಮಾಡನ ತೋ
ಹೋಯಿಲ ಎಕಡೆ ಮತ್ತ
ಹೋಗಿಲ್ಲ ಅದೇ ಹೋಗ್ಬೇಕಂದಲ್ಲ ಶಹಾಪುರ ಕ್
ಮತ್ತೇ ಏನ್ ಆ ಕಡೆ ಈ ಕಡೆ ಹೋಗಂತಂದ್ರಿ
ಎಕ್ಕಡಿ ದಾಂಡಿಲ್ಲಿಯಾ
ಗಾಡಿ ಅದೇಳ ನ್ ಚೆಚಕ್ಕೆ ಶ್ಯಾಕಮ್ಮ್ ಅದಾವಂತೋ ಅಲ್ಲೇ ಶ್ಕ್ಯಾಮ್ ಆತ ಒತ್ತೊ ಇಲ್ಲೇ ನೀ ಎಲ್ಲಾ ರೀಲ್ಸ ಹಾಕಿದಲ್ಲಿ ನೋಡಿದ ನಾನ
ಹಾಗಯೆ ಗಣಾ ಸ್ಕ್ಯಾಮ್ ಮಾಡ್ತಾರಂತ ನ ಅ ಯಾವ್ದ್ರಾಗ ಅಂದ್ರ ಊಟದಕ್ಕೆ ಏನೇ ಮಾಡಲ್ಲಾ ಇದು ಆಟದೊಳಗೆ ಸ್ಕ್ಯಾಮ್ ಮಾಡ್ತಾರಂತ
ಹಿಂಗಾದರ ಹೆಂಗ
ಹಿಂಗಾದ್ರೆ ಹಂಗ ಆಯ್ತ್ ಮತ್ತೇ ಸ್ಕ್ಯಾಮ್ ಮಾಡ್ಕೊಂಡ್ ಬರಬೇಕತ್ತಷ್ಟೆ ಅಷ್ಟು ಬಿಡ್ರ ಮತ್ತೇನಿಲ್ಲಾ
ನೀ ಹೋಗದ ಬೇಡಾ ಆಐತ
ಹಂಗಂದ್ರ ಹೆಂಗಂದ್ರ ನಾವ ಕಡೆ ಕಡೆಗೆ ಸಪ್ರೇಟ್ ತೊಕತ ರೆಸಾರ್ಟಿಗೆ ಸಪೇಟ್ ಮತ್ತೆ ಆಟಗಳಿಗೆ ಸಪರೇಟ್ ಅ ತೋಗೋಬೇಕತ್
ಮತ್ತೆ ಎಂಟ ಸೇರಿ ಒಂದೇ ಇನ್ಕ್ಲೂಡ ಮಾಡಿದ್ರೆ ಮತ್ತ ಒಂದೇ ಖರ್ಚು ಬರ್ಲ್ಲಾ
ಒಂದೇ ಖರ್ಚು ಬರ್ಲ್ಲ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆದ್ರೆ ಜಾಸ್ತಿ ಕೊಡ್ತ ಖರ್ಚ
ಮತ್ತೆ ಅವಾ ಎಲ್ಲಾ ಸೇರಿ ಒಂದೇ ಪೈಸಲ್ಲಾ
ಇಲ್ಲಿಲ್ಲಾ ಜಾಸ್ತಿ ಆತ ಊಟಕ್ಕೆ ರೆಜಾಟಿಗೆ ಏನಿಲ್ಲ ಅಂದ್ರಾನು ಒಂದು ಸಾವಿರಾ ಎಷ್ಟು ತೋತಾರ ಅಂದ್ರೆ ಒಂದು ಏಳ ಎಂಟುನೂರು ತೋತಾರೇನ ಒಬ್ರಿಗೆ.
ರೆಸಾರ್ಟಿಗೆ ಇರಾಕಂದೆ ಸ್ಟೇ ಮಾಡಕ
ಒಂದ್ ಆರ್ನೂರ್ ಏಳ್ ನೂರ್ ತೋತಾರ ಅಂದ್ರ ರೂಮಿಗ್ ಒಂದ ಐದ್ರ್ನೂರು ಊಟಗ ಒಂದ್ರಡ್ನೂರ್ ಮುನೂರ್ ಅಂದ್ರು
ಹ್ಮ
ಒಂದ್ ಆರಏಳನೂರ್ ತಗೊಂಡ್ರ ಆ ಕಡೆ ಒಂದು ಆ ಆಟಕ್ಕ ಜಕ್ಕೆ ಹೋದ್ಲೆ ಆಟಗಳೊಳಗೆ ಎಲ್ಲದಕದ್ರ
ಬಾಳ ಹೋತ
ಅ ಎ ಇನಕಂಬನ ಆಟಕ ಲ್ಲಂದ್ರ ಈ ಬಯಾಕಿಂಗ್ ಜುರ್ಜಾಂಗ್ ಮತ್ತ ಇದು ಬೋಟಿಂಗ್ ರಿವರ್ ರಾಫ್ಟಿಂಗ್ ಅಂದ್ರ ಸಣ್ಣ ಹಣರಿ
ಅವೆಲ್ಲಾ ಸೇರಿ ಪ್ಯಾಕೇಜ್ ಹದಿನೈದು ನೂರ ಹದಿನಾರುನ ಹದ್ನಾರ ನೂರ ಅಂತೇಳ್ತಾರಲ್ಲಾ
ಯಾವ್ ಹೇಳ್ತಾರ ಮತ್ತ ಹೇಳೊನೋ ಸಲ ಅ ಎದಕ್ ಮಾಡ್ತಾರ ಅಂದ್ರ ಇದು ಸ್ಕ್ಯಾಮ್ ಮಾಡದಕ್ ಹೇಳ್ತಾರ ಅವ್ರು
ಹೌದೌದು ರೊಕ್ಕ ಕೊಟ್ಟ ಮೇಲೆ ಏನ್ ಮಾಡಕ್ಕ ಆಗಲ್ಲ ಅವರಿಗೆ
ಹಾ ರೊಕ್ಕೊಟ್ ಮಾಗ ಅಲ್ಲಿ ಏನ್ ಮಾಡಕಾದ್ ನಾವು
ಮತ್ತ
ಅಲ್ಲಿ ಏನ ಮಾಡಂಗತ್ತಂದ್ರೆ ಅವ್ರಿಗೆ ನಾವು ಒಂದು ಪೋಲೀಸನ್ ಆಗಿರ್ಬೇಕು ಇಲ್ಲ ಒಂದು ಅಡ್ವಕಟ್ನ್ ಆಗಿರ್ಬೇಕ ಏನಾದ್ ಆಗರ್ಬೇಕ ಅವ್ರಿಗೆ ಚಳಿ ಬಿಡ ಸಾಕಾದ್ರೆ
ಹಾ ಹಂಗ್ ನೆಡಿತ್ ನೋಡ್ ಹಂಗಾದ್ರೆ ನೆಡುಸುತರ್ಲೆ.
ನೀನ್ ಏನ್ ಹೇಳಿದಿ ಇಲ್ಲಿ ಏನ್ ಮೆನ್ಷನ್ ಮಾಡಿ ದಿ ನೀನ್ ನ್ ಮಾಡತ್ತಿ ಅ ಆಯ್ತಾ ಮುಚ್ಕೊಂಡ ಇರ್ತಾರ ಆಯತ್
ಹಾ
ಕ್ವಶನ್ ಮಾಡಂತ ಇರ್ಬೇಕು ನಮಗು ಅಲ್ಲಿ ಎಲ್ಲಾ ಅವರದ್ದು ಗ್ರೂಪ್ ಇರ್ತದ್ ರಿ ನಡದ ಸ್ಟೇಜ್ ಅಲ್ಲಿ.
ಮತ್ತ ಆ ಕಡೆ ಒಟ್ಟು ಬ್ಯರೆ ಕಡೆ ಹೋದ್ರ ಮಗಡಿ
ಇ ಅದು ಸಪ್ರೇಟ್ ಸಪ್ರೇಟ್ ಆಗ ಹೋಗಬೋ ನೋ ಸ್ಕಾಮ್ ಮಾಡಂಗೆ ಯಕ ಅಲ್ಲಿನ ಅವ್ರು ಹೇಳ್ತರ್ಲಿ ಹೆಂಗದ್ರ ನೀವು ಗಡಿ ಮರಕ್ ಕೊಡ್ - - ತ ಅಂತ ಅಂಗಸ ಇಷ್ಟೆಲ್ಲಾ ಕೊಡ್ತಾರ ಅಂತ ಹೋಗಬಾಡ್ರಿ ಕಡಿಮಿ ರೇಟ್ ನ್ಯಾಗ. ರೊಕ್ಕ ಜಾಸ್ತಿ ಆದ್ರ ಅಲಕ ಅಲ್ಲೆ ಹೋಗ್ರಿ ಯಾಕಂದ್ರ ಅವ್ರು ನೀಯತಾಗ್ ಕೊಡ್ತಿರ್ತಾರೆ ಅದಕ್ಕೆ ಅಷ್ಟ ರೊಕ್ಕ ತಗೋತಾರೆ ಅಂತ ಹೇಳ್ತರ್ ಅವ್ರು.
ಒಂದಾರ ನೋಡ ಆಟೆ ಮಾಡ್ರತೆ ಅಲ್ಲಿ. ಯಾರ
ನೀನು ಮುಲ್ಲ ಬನ್ನ.
ಬರ್ತನ ಅಂದ್ರೆ ನೀನು ಏ ಮಾಡ್ತವ ಅನ್ಪ.
ಅದ ಗಾಡಿ ಗಾಡಿ ತಗೊಬಂದೆ ನಾನು ಅವ ಹನ್ನಎರಡು ಜನ ಹೋಗ್ತೀನ ಅಂತಂದ.
ಹನ್ನಡುಗ.
ಹಾ ಎಣ್ಣೆ ಹೊಡಿಯೋಕೆ ಹೋಗ್ತೀನಿ ಅಂತ ಅಂದ ಅದಕ್ಕೆ ಗಾಡಿ ತಗೊಂಬಂದೆ ನಾನು.
ಎಲ್ಲಿದ್ನೀನು.
ನಾ ಇಲ್ ಇದಿನ ಮನ್ ಮನೆ ಹತ್ರ ಇದ್ದೀನಿ.
ಬರ್ತನ್ ಈ ಕಡೆ.
ಏ ಬರ್ಲ.
ಬಾಮತ ಅವ ಬರಲ್ ಏನವ.
ಫೋನ್ ಹಾಕ್.
ಯಾಕೆ ಬರ್ತಾನೇನ್ ಮಾಡ್ತಾನೆ ಜಿಲ್ದಿ ಅವ್ನು.
ಹಾ ತೀರ್ ನೋಡ ಆಗ್ತೀನಿ ನಾನೇ ಆಯ್ಕ ಮಾಡ್ದನ ಇರ ಒಂದ್ ಸ್ವಲ್ಪ ಕೇಳ್ತೀನಿ.
ಸರಿ ಸರಿ